ಹ ಸರ್
ನಮಸ್ತೆ
ಹಾ
ಹ್ಮ ಗಗನ ಅವ್ರೆ ಏನ್ ಮಾಡ್ತಾ ಇದ್ರಿ ಊಟ ಆಯ್ತಾ
ಹಾ ನಾವ್ ಸುಮ್ಮ್ನೆ ಕುೂತ್ಕೊಂಡಿದ್ವಿ ನೀವು
ನಾವು ಹಾಗೆ ವಿಶ್ರಮ ಪಡಿತಾ ಇದ್ವಿ
ಹಾ
ಮತ್ತ ಮತ್ತ ಇನ್ನೇನ್ ಸಮಾಚಾರ ಮಳೆ ಏನಾದ್ರು ಬರ್
ಹಾ ಮಳೆ ಬಂತು ಬೆಳಿಗ್ಗೆ ನಿಮ್ ನಿಮ್ಮ್ ಊರಲ್ಲಿ
ಹ್ಮ್ ಬೆಳಗ್ಗೆಯಿಂದಾನೂ ಮೋಡ ಮುಚ್ಚಿದ್ ವಾತಾವರಣ ಇದೆ ಬಿಸ್ಲೇನ ಇಲ್ಲ.
ಬಂದಿಲ್ವಾ ಆದ್ರೆ
ಅ ಹ ಮಳೆ ಬಂದಿಲ್ಲ.
ಅಯ್ಯೋ ನಮ್ಮೂರಲ್ಲಿ ಬೆಳಗ್ಗನೆ ಬಂತು.
ಆ ಹಾ
ಊ
ಈ ವಾತಾವರಣಕ್ಕೆ ಎಲ್ರಿಗೂ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಜ್ವರ ಎಲ್ಲಾ ಬರ್ತಿದೆ.
ಹಾ ಆರಾಮ
ಹ ಮತ್ತೆ ಇನ್ನೇನ್ ಸಮಾಚಾರ ನಿಮ್ಮ ದಿನಚರಿ ಹೇಗ್ ನಡೀತು ಊಟ ತಿಂಡಿ ಓದು ಬರಹ.
ಚೆನ್ನಾಗಿತ್ತು. ಪರೀಕ್ಷೆ ಇದೆ ಸೋಮಾರ್ ದಿಂದ ಓದ್ಕೋಬೇಕು ಅಹಾ ಹು ಸಂಜೆಯಿಂದ ಓದ್ಕೋಬೇಕು ಅನ್ ಕೊಂಡಿದೀನಿ
ಹಾ ಹಾ ನಿಮ್ಗೆ ಈ ಕಾಲದಲ್ಲಿ ಬಂದಿರೋ ಚಲನಚಿತ್ರಗಳಲ್ಲಿ ಯಾವ್ದು ತುಂಬಾ ಇಷ್ಟವಾಗಿರೋದು ಹಾಗ ನೋಡ್ಲೇಬೇಕು ಅಂತ ಅನ್ಸೋದು ಪದೇ ಪದೇ ನೋಡುದ್ರುನು ಇಲ್ಲ ಇನ್ನೊಂದ್ಸಲ ನೋಡ್ಬೇಕು ಅಂತ ಅನ್ಸೋದು ಯಾವ್ದು.
ವಾಲ್ವೋ
ಅದು ಆ ಚಲನಚಿತ್ರ ತುಂಬಾ ಇಷ್
ಹ ತುಂಬಾ ಇಷ್ಟ ಅದ್ರಲ್ಲಿರೋ ಒನ್ ನ್ನೊಂದು ಇದುನು ಇಷ್ಟ.
ಹ್ಮ ಹ್ಮ
ಮತ್ತೆ ಅದ ಯಾವ ಭಾಷೆದು.
ಅದ್ ಬಂದ್ಬಿಟ್ಟು ಮೇನ್ ಮಲ್ಯಾಳಮ್ಮು
ಹ್ಮ
ಆಹ ಆದ್ರೆ ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಅದನ್ನ ಹ್ಮ್
ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ.
ನನ್ಗೆ ಕನ್ನಡ ಬರುತ್ತೆ.
ಹ್ಮ
ಇಂಗ್ಲಿಷ್ ಆ ಇಂಗ್ಲಿಷು ಬರುತ್ತೆ ಅಷ್ಟೇ ಎರಡೇ ಬರ ನನ್ಗೆ ಹಿಂದಿ ಆ ಬರಲ್ಲ
ಹ ಹಾ
ಹ್ಮ್ ಈಗ ಸ್ನೇಹಿತರ ಜೊತೆಲ್ಲಾ ಮಾತಾಡಿ ಹಿಂದಿ ಓಕೆ ಒಂದೊಂದ್ ವರ್ಡ್ ಅರ್ಥ ಒಂದೊಂದ್ ಪದಗಳು ಅರ್ಥ ಆಗತ್ತೆ
ಹಾ ತೆಲುಗು ತಮಿಳ್ ಅವೆಲ್ಲ ತೆಲುಗು ಅರ್ಥ ಆಗುತ್ತೆ
ಹಾ ಅರ್ಥ ಆಗುತ್ತೆ ಮಾತಾಡ್ತೇನಿ ತಮಿಳು ಅಷ್ಟೆ.
ಹಾ
ತಮಿಳು ಅರ್ಥ ಆಗುತ್ತೆ ಮಾತಾ ಎಲ್ಲ ಸ್ವಲ್ಪ ಸ್ವಲ್ಪ ಅ ತೆಲುಗು ಮತ್ತೆ ತಮಿಳ್ ಸಲ್ಪ ಮಾತಾಡ್ತೀನ ಅಷ್ಟೆ ಬಟ್ ಅರ್ಥ ಆಗುತ್ತೆ ಎರಡು ಅರ್ಥ ಆಗುತ್ತೆ. ಫುಲ್ ಅರ್ಥ ಆಗುತ್ ತ ಅದ್ರಲ್ಲಿ ಯಾವ್ದಾದ್ರು ಒಂದೊಂದ್ ವರ್ಡ್ ಅಹ್ ಪದಗಳು ಇರುತ್ತಲ್ಲ ಗೊತ್ತಿಲ್ದೆ ಇರೋದು ಅದ ಬೇಗ ಅರ್ಥ ಆಗಲ್ಲ ಅಷ್ಟೆ
ಹ್ಮ್ ನಿಮ್ಗ ಇಷ್ಟವಾಗಿರೋ ಆಟಗಳು ಯಾವ್ದು
ಹ ಆ ಕಬಡ್ಡಿ ಇಷ್ಟ ಈಗ ಮನೆತ್ ಹತ್ರ ಆ ಆರಾಮಾಗಿ ಆಡ್ಬೋದು ಅಂದ್ರೆ ಶಟಲ್ಗಾಗಿ ಇಷ್ಟ
ಹಾ
ಹಾ ಅಷ್ಟೇ
ನೀವ್ ಯಾವ್ದ್ರಲ್ಲಿ ನಿ ಪುಣರು ಅಂದ್ರೆ ಇಂತ ಆಟ ಕೊಟ್ರೆ ನನ್ ಸೋಲೋದೇ ಇಲ್ಲ ಅಂತದ ಯಾವ್ದದು
ಏ ಆತರ ಏನಿಲ್ಲ ಓಕೆ ಹ ಶೆಟಲ್ಕಾಕ್ ಅಡಬೋದು
ಹ್ಮ್ ಮತ್ತೆ ನಿಮ್ಗೆ ಬಟ್ಟೆ ತಿಂಡಿ ಆ ತರ ಏನಾದ್ರು ನಿಮ್ಗೆ ಅಹ್ ಏನೋ ಅ ನಿಮಗ್ ಹಾರಸ್ಕೊಳಕ್ ಬಿಟ್ರೆ ನೀವ್ ಯಾವ್ದನ್ನ ಹಾರಸ್ಕೋತೀರಾ
ಹ ನಂಗ್ ಬೆಟ್ಟ ಅಂದ್ರೆ ತುಂಬಾ ಇಷ್ಟ ಹ್ಮ ಬಟ್ಟೆನೆ ಆಯ್ತು
ಬಟ್ಟೆನೆ ಹಾರಸ್ಕೋತೀರಾ ನಿಮ್ಗಿಷ್ಟವಾಗಿರೋ ತಿಂಡಿನ ಇರುತ್ತಪ್ಪ ಅದರಲ್ಲಿ.
ಇಲ್ಲ ಆದ್ರೂ ನಾನ ಬಟ್ಟೆನೇ ಎತ್ಕೊಂತಿನ್
ಬಟ್ಟೆನ ಎತ್ಕೋತೀರಾ
ಹ
ಹ್ಮ್
ನೀವು
ನಾವು ನಂಗೂ ಬಟ್ಟೆ ಇಷ್ಟ ಆದ್ರೆ ನೋಡ್ಬೇಕು ಅಲ್ಲಿ ಆ ತರದ ಬಟ್ಟೆ ಇದೆ ತಿಂಡಿ ಇದೆ ಅಂತ ತಿಂಡಿ ಎಲ್ಲಾರ ನಂಗೆ ಇಷ್ಟವಾಗಿರೋದ ಅಂದ್ರೆ ಉದಾಹರಣೆಗೆ ಕೇಕು ಗೋಬಿ ಆ ತರದ ಇದ್ರೆ ನಾನು ಖಂಡಿತವಾಗ್ಲುೂ ತಿಂಡಿಗೆ ಹೋಗ್ಬಿಡ್ತೀನಿ ಆದ್ರೆ ಬಟ್ಟೆನೂ ಒಂದ್ ಸ್ವಲ್ಪ ಜಾಸ್ತಿ ಇಷ್ಟ ಪಡ್ತಾರೆ ತಿನಿ
ಹಾ
ಮತ್ತೆ ನಿಮ್ಗೆ ಸಾಂಸ್ಕೃತಿಕವಾಗಿರೋದಿಷ್ಟ ಚಲ ಅಥವಾ ಈ ಕಾಲಕ್ಕೆ ತಕ್ಕ ಕಂಗೆ ಇರೋದು ಇಷ್ಟಲ್ಲ
ಹ್ಮ್ ಅಂದ್ರೆ ಆ ಜಾಗದ್ಮೇಲೆ ಡಿಪ್ ಆ ಜಾಗದ ಮೇಲೆ ಅವಲಂಬಿತ ಆಗಿರುತ್ತೆ
ಹಾ ಹಾ
ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೇಗ್ ಹೋಗ್ಬೇಕು ಅಂತ ಗೊತ್ತಿರ್ಬೇಕಲ್ಲ ನಮ್ಗೆ ಆತರ ದೇವಸ್ಥ ನನಗೆ ಹೇಗ್ ಹೋಗ್ಬೇಕು ಹಾಗೆ ಹೋಗ್ಬೇಕು ಇಲ್ಲ ಬೇರೆ ಬೇರೆ ಇವಾಗ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಹೇಗ್ ಹೋಗ್ಬೇಕು ಹಾಗೆ ಹೋಗ್ಬೇಕು ಆತರ
ಇ ನೀವು ಅಹ ಏನ್ ಓದ್ತಿದ್ದೀರಾ ಅಂದ್ರಿ ನೀವು
ಹ ನಾವ್ ಇಂಜಿನಿಯರಿಂಗ್ ಮಾಡ್ತಾ ಇದ್ವಿ
ಹ ಅದನ್ ಮಾಡ್ಕೊಂಡ ಆದ್ಮೇಲೆ ಮುಂದೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ
ಹಾ
ನೀವ್ ಅದನ್ನ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದಿ ್ತಿದಿರಾ ಅಲ್ಲ ಅದ್ರಲ್ಲಿ ಈಗ ಒಂದು ಕೆಲ್ಸ ಸಿಗುತ್ತೆ ಅ ್ರಲ್ಲಿ ನಿಮಗ್ ಕೆಲಸ ಸಿಕ್ದಾಗ ನಿಮಗೆ ಇಲ್ಲ ನಾನು ಅಷ್ಟೊಂದು ಓದಿನೂ ಈ ಕೆಲ್ಸ ನನ್ಗೆ ಸಾಕಾಗಲ್ಲ ಅಂತ ಅಂದ್ರೆ ಬೇರೆ ಕೆಲ್ಸ ಯಾವ್ದ ಮಾಡ್ತೀರಾ ನೀವು
ನಂಗೆ ವ್ಯವಹಾರ ಮಾಡ್ಬೇಕು ಅಂತ ತುಂಬಾ ಇವಾಗ್ಲಿಂದಾನೇ ನಂಗೆ ಆಸೆ ಇದೆ ನಾನು ಕೆಲ್ಸಕ್ ಸೇರ್ ಕಕೊಂಡ್ಮೇಲೂ ನನ್ ಗದೆ ಆಸೆ ಇರೋದು ಅದ್ ಸಾಕಾಗಲ್ಲ ಅಲ್ವಾ ಅ ಬಟ್ಟೆಂಗಿ ಓಪನ್ ಮಾಡ್ಬೇಕ ಅಹ ತಗಿಬೇಕು ಅಂತ ಏನಾದ್ರೂ ಒಟ್ಲ್ಲಿ ಒಂದು ವ್ಯವಹಾರ ಸ್ಟಾರ್ಟ್ ಮಾಡಬೇಕು
ಹಾ ಹೌದು ಈ ಕಾಲದಲ್ಲಿ ಇವರು
ಹ ಆಗಲ್ಲ ಸಾಕಾಗದು ಇಲ್ಲ ನಮ್ಗೆ ಇವಾಗ ಬೇರೆ ನಮ್ಗೆ ತುಂಬಾ ಏನೇನೋ ಆ ಅದ್ಬೇಕು ಇದ್ಬೇಕು ಕೊಂಡ ನೇನೋ ಆ ಸ ಇಟ್ಕೊಂಡಿರ್ತೀರಿ
ಮನೆ ಕರ್ಚು ಆ ಖರ್ಚು ಈ ಖರ್ಚು ಅಂತಾನೆ ಹೋಗುತ್ತೆ.
ಹ್ಮ್ ನಾನ ಈಗ್ಲಿಂದನೂ ನಂ ಆಸೆ ಇದೆ. ಹಾ.
ಹಾ.
ಕೆಲ್ಸ ಸ್ವಲ್ಪ ದಿವ್ಸ ಮಾಡಿ ಹಾಕದ್ ಅಲ್ಲೆಲ್ ಸೇವ್ ಮಾಡಿ ಸೇವ್ ಮಾಡಿ.
ಹಾ.
ಆ ಒಂದು ವ್ಯವಹಾರ ಸ್ಟಾರ್ಟ್. ಮ ಆ. ಪ್ರಾರಂಭಿಸ್ಬೇಕು ಅಂತ.
ಹಾ ಹಾ ಹಾ. ಮತ್ತೆ ಬೇರೇದು ಏನಾದ್ರು ಆಸೆ ಇದುವರ್ಗೂ ಈಡೇರಿದಲ್ಲೇ ಇರೋದು.
ಹ್ಮ್ ಆ ತರಾನ.
ಹಾ.
ಆ ತರ ಅಂದ್ರೆ ನನ್ಗೆ ಅಪ್ಪ ಅಮ್ಮಂಗೆ ಏನಾದ್ರು ಹೆವಿ ಕಾಸ್ಟ್ಲಿ ಗಿಫ್ಟು ಅಜ್ಜಿ ತಾತ ಅಪ್ಪ ಅಮ್ಮ. ನನ್ ತಮ್ಮ ಇದಾನೆ. ಏನಾದ್ರೂ ಅವ್ರಿಗ್ ತುಂಬ. ಕಾಷ್ಲಿ ತುಂಬಾ ಬೆಲೆ ಬಾಳೋ ಅಂತ ಗಿಫ್ಟ್ ಕೊಡ್ಬೇಕ್. ಉಡುಗೊರೆ ಕೊಡ್ಬೇಕು ಅವ್ರ್ ಗೆ.
ಅವ್ರ್ ಇಷ್ಟ್ ವರ್ಷ ಸಾಕಿರ್ತರೆ.
ಹಾ. ಅವ್ರಿಗೆ ಹೆಮ್ಮೆ ಪಡ್ಸ್. ಬೇಕು ಅಂತ ತುಂಬ ಆಸೆ.
ಹಾ ಮತ್ತೆ ನಿಮ್ ತಮ್ಮ ಏನ್ ಓದ್ತಾ ಇರೋದು.
ಅವ್ನು ಅಂಗನವಾಡಿ ಹೋಗ್ತಾನ್. ಇನ್ನೂ ಚಿಕ್ಕೋನ್ ಅವ್ನ್. ಹಾ ಅವ್ನೂ ಲೇಟ್ ಆಗ್ ಆಗಿದ್ದು.
ಹಾ.
ಹ್ಮ್.
ಮತ್ತೆ ಈಗ ಓದು ಬರಹ ಚೆನ್ನಾಗ್ ನಡಿತಿದ್ಯಾ.
ಹಾ ಚೆನ್ನಾಗ್ ನಡಿ. ತಾ ಇದೆ. ಈಲ್ ಆ. ಓದ್ಕೊಳ್ಳೋಣ ಅಂದ್ರೆ ಏನೋ ಒಂದು ಇಲ್ಲ ನೆನ್ನೆಯಿಂದ ಫುಲ್ಲು ಜ್ವರ.
ಹಾ ಹೌದು ಅಂದ್ರೆ ಈ ವಾತಾವರ್ಣಾನು ಚೇಂಜ್ ಆಯ್ತು.
ಹೂ.
ಅದಕ್ ನಾವು ಹೊಂದ್ಕೊಳ್ಳೋ ಅಷ್ಟ್ರಲ್ಲಿ ನಮ್ಮ್ ಮೈ ಅದುಕ್ಕೆ ಅಂದ್ರೆ ತಡ್ಕೊಳಲ್ಲ ಎಲ್ರಿಗುನು ಇವಾಗ ಅದ್ ಒಂತರ ಸಾಮಾನ್ಯ ಆಗ್ಬಿಟ್ಟಿದೆ ಶೀತಾ ಕೆಮ್ಮು ಜ್ವರ. ಹುಷಾರಾಗ್ ನೋಡ್ಕೋಬೇಕ್. ನಿಮಿಗ್ ಯಾವ ಹಣ್ಣ್ ತುಂಬಾ ಇಷ್ಟ ಈತರದ್ ಹಣ್ಣು ತುಂಬ ಇಷ್ಟ ಪಡ್ತೀನಿ ಅಂದ್ರೆ.
ನನ್ಗೆ ನೇರಳೆ ಹಣ್ಣು ಇಷ್ಟ. ಮಾವಿನ್ ಹಣ್ಣು ಹಾಣ್ಣಾಗಿರೋದು ಇಷ್ ಟ ಆಗುತ್ತೆ ಕಾಯಿ ಓಕೆ ಹ್ಮ್
ಹ ನಿಮಗ್ ಮಾವಿನಣ್ಣು ಕಲಂಗಡಿ ಹಣ್ಣು ಅದು
ಹ್ಮ್ ಕಲಂಗಡಿಯೇನ್ ಏನಷ್ಟ ತಿನ್ನಲ್ಲ ನಂಗ್ ನೇಡ್ಲನ್ ಜಾಸ್ತಿ ಇಷ್ಟ
ಹ
ನರ್ಲೆಣ್ ಮತ್ತೆ ಮಾವಿನ
ಹ್ಮ್ ಮತ್ತೆ ನಿಮ್ ಭವಿಷ್ಯದ ಜೀವನದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಅಂದ್ರೆ ಈ ಸಾಂಸಾರಿಕ ಬದುಕು ಇ ಬಗ್ಗೆ ಈ ಹುಡ್ಗಾ ಹಿಂಗ ತೋರ್ ಸಿಗ್ಬೇಕು‌. ಗ ಅಂದ್ರೆ ಈ ತರ ಮನೆ ತಂದವರು ಇರ್ಬೇಕು ಈ ತರ ತೋಟ ಇರ್ಬೇಕು ಕೆಲ್ಸ ಮಾಡ್ತಾ ಇರ್ಬೇಕು. ಆ ತರ ಏನಾದ್ರು
ಹ ಆತರ ಏನು ಯೋಚನೆ ಮಾಡಿಲ್ಲ. ಹಾ ನೋಣ ನಾನು ಅದು ಹಣೆ ಬರ ತುಂಬಾ ನಂಬ್ತೀನಿ. ಅಲ್ಲಿ ಏನಾಯ್ತು ಅದ ಆ ಅನ್ ಕೊಸ ಮುನ್ನ ಆಗ್ ಬಿಡಿ
ಹಾ ಹಾ
ಹ್ಮ್
ಹಾಗೆ ಹಾಗಿದ್ ನಾವ್ ಏನೇ ಮಾಡಿದ್ರು ಆಗೋದಂತ.
ಹೌದ ಹೌದು ಅದಕ್ಕೆ
ಹಾ ಅದು ನಿಜನೇ ನಾವೀಗ ಏನ್ ಅನ್ಕೊಂಡರುನು ಅದ ಏನೇನಾಗ್ಬೇಕು ಅದೇ ಆಗದು.
ಹ್ಮ್
ಹ್ಮ್
ಅದಕ್ಕೆ ಸುಮ್ನೆ ಆಗಿದ್ದೇನೆ. ಇನ್ನುೂ ಟೈಮ್ ಇದೆಯಲ್ಲ ಸಮಯ ಇದೆ ನೋಡೋಣ ಹ್ಮ
ಕಂಡಿರೋ ಕಂದ
ಬಟ್ ಆ ಆದ್ರೆ ನಾನ ಅನ್ಕೊಂಡಿದೀನಿ. ಅವರು ಒಂದು ವ್ಯವಹಾರ ಮಾಡ ತೆಳ್ಬೇಕೊ. ಯಾಕಂದ್ರ ನಾನು ಅದೇ ಮಾಡ್. ಬೇಕ್ ಅನ್ಕೊಂಡಿದ್ದನಲ್ಲ ಮುಂದೆ. ಅವಾಗ ಇಬ್ರುದು. ಒಂದ ತ್ ಯೋಚನೆ ಇರತ್ತೆ ಚೆನ್ನಾಗಿರುತ್ತೆ ಅಂತಾ.
ಹಾ ಹಾ ಈಗ ನೀವು ಯಾವ್ದೋ ಒಂದ್ ಕನಸ್. ಕಂಡಿರ್ತೀರಾ. ಅದು ಈಡೇರ್ ಈಡೇರದಲೇ ಇದೆ ಅನ್ನೋದಾದ್ರೆ ಅದನ್ನ ನಿಮ್ಮ ತಮ್ಮನ ಮುಖಾಂತ್ರ ಈಡೇರಸ್ಕೊಳಕ್ ಆಸೆ ಪಡ್ತೀರಾ.
ಆಹ ಆ ವೈದ್ಯ ಆಗ್ಬೇಕು ಅಂತ ನಮ್ಮನೆಯವರು ನನ್ನ ಮೇಲೆ ಭರವಸೆ ಇಟ್ಟಿದ್ರು. ಹಾ ಆಗ್ಲಿಲ್ಲ ಅಲ್ಲ. ಅದೀಕ್ಕೆ ಪ್ರಸನ್ನ ಆಗ್ಬೇಕು ಅಂತಾ ಅವನ್ ಹೆಸ್ರು ಬಂದ್ಬಿಟ್ಟು ಪ್ರಸನ್ನ. ಅವ್ನು ಆಗ್ಬೇಕು ಅಂತ್. ಅಂತಾ ಅನ್ಕೊತಾ ಇದೀನಿ.
ಹಾ ಓದಿಸ್ತೀರಾ.
ಹಾ ಓದಿಸ್ತೇನೆ ನಾನ್ ಓದಿಸ್ತೀನಿ ಮನೆ. ಮನೇಲ್ ಆಗಿಲ್ಲ ಅಂದ್ರೆ. ನಾನ್ ಓದಸು ತ್ತ
ಓದ್ಸಿ ಓದ್ಸಿ ಅವನ್ ವೈದ್ಯ ದೊಡ್ ವೈದ್ಯ ಆಗ್ಲಿ ಎಷ್ಟ.
ಹೌದು ಹ್ಮ್ ಇಷ್ಟ ಅವ್ರು ಇನ್ನು ನಮ್. ಹಾ ನೋಡ್ಬೇಕ. ಕಲಾ ಅವ್ರು ಮುಂದೆ ಏನೇನೆ ಆಗ್ ಆ. ನಾವು ಅವರಿಗೆ ಬಲವಂತ ಮಾಡಕ್ಕ ಆಗಲ್ಲ ನೀವ್ ಇದೇ ಓದಿ ಅದೇ ಓದಿ ಅಂತಾ. ಇವಾಗ ಅದು ನಮ್ಗೆ ಆದ್ರುನು ನಮ್. ಹ ನಮ್ಗೂ ಇಷ್ಟ ಆಗಲ್ಲ ನಮ್ಗೆ ಹಂಗೆ ಅಲ್ವಾ ಅವ್ರನು ಅವ್ರಗೇಏನ ಇಷ್ಟ ಆಗುತ್ತೆ ಅದು ಒದ ಬಟ್ ಅ ಏನೋ ಒಂದು ಕೆಲ್ಸ ಮಾಡ್ಲಿ ಅಸ್
ಅಪ್ಪ ಅಮ್ಮನ್ ಚೆನ್ನಾಗ ನಡ್ಕೋಬೇಕು.
ಹ ಸರಿ ಗಗನಾ ಅವ್ರೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನೀವ್ ಆಸೆಪಟ್ಟಿದ್ದೇಲ್ಲ ಆಗ್ಲಿ ಧನ್ಯವಾದಗಳು. ಒನೆ ಬಂಗಾರಿ ಅಲ್ ಬರ್ತೀಯಾ ಅಪ್ಪಾಜಿ ಎಲ್ಲೋ ಇಲ್ಲ ಗೊತ್ತಿಲ್ಲ.